ಜೈ ಜವಾನ ಜಾಯ್ ಕಿಸನ್ ಅಂದರ್ಭುಜಜಂ್ ಗಧರ್ಭುಜಜಂ
ಊಟ ಮಾಡಿ ಇರು
ಹ್ಮ್ ಅಂದ ಅಗತ್ಯ್ವಾಗ್ ಹಲೋ ಬುಜ್ಜಿ ಏನ್ ಮಾಡ್ತಿದ್ದೀಯಾ
ಏನ್ ಮಾಡ್ತಾ ಹ್ಮ್
ಒನ್ ತಿಂದೆ ಚಿನ್ನ ಓನ್ ತಿಂದೆ ಚಿನ್ನ ಓನ್ ತಿಂದೆ ಅಪ್ಪ ತಿಂದ ಏನ್ ಮಾಡಾರ್ತಿದಿಯಾ
ಥೋ ನಿನ್ನನೌನು
ಹೌ
ಏನ್ ಮಾಡಕ್ಕತ್ತಿಯೆ
ಬರ್ಕಿಲ್ವಾ-
ಅಪ್ಲಿಕೇಶನ್ ಇವಾಗ ಹಾಕಿನಿ ಹ ಸರ್ದ ಪಾಠ ಕೇಳ ಸರ್ದ
ಓನ್ ಮಾಡ್ತಾ ಇದ್ದೀಯಾ ಚಿನ್ನ
ಹ
ಬಂಗಾರು ಬಂಗಾರು ಮಾತಾಡ ಬಂಗಾರು ಮಾತಾರು ಬಂಗಾರು ಹಾ
ಹ
ಅಭಿ ನೀನಾ ನಾನನ್ ಆಕಾಶ ಅಂತ ತಿಳ್ಕೊಂಡೆ
ಚ ಹ ಹ್ಮ್
ಹಲೋ
ಹ ನ್ಲ್ಲ ಹ್ಮ್ ಪ್ಟಿ ಪಟಿ ಮೇಡಮ ಮಟ
ಹ ಮಾತ ಬಂಗಾರು ಹಲೋ ಹಲೋ ಸ ಮಾಡ ಆ
ಹ ಹಂಡೇದ ಹಂಡದ ಆಸಲ ಆಸಲ ಆಲ್ರೆಡಿ
ದುಬಾರಾ ನೀ ಕಾಂಗಾ ತುು ಇವು
ಹ ತುಮಂಬ ಬ ಬ ಸಿ ಬಾರಾತ ಮು ತು ತು
ಶವತ ನ ಅಂತ ಸ ಹಾಗ ಇಲ
ಟುಮ ಟುಮ ಯ ತು ನ ಬಿಟ್ಟಟ್ಟ
ಹ್ಮ್ ಹ್ಮ್
ತುಮದುು ತಡೆ
ಮ
ಚ ಚ ಚ ಚ ಚನ
ಹಪಿಟ ನೀವು ವಿ ಶಿಕ್ಷಣ ನಿಯಮತ್ ಹ
ಹಲೋ ಹಲೋ ಓನ್ ಮಾಡ್ತಿದಯ ಬಂಗಾರಿ ಅರೆ ಯಾರ ಬ ಅ ಏನು ಮಾಡತರಿಯ ಬಂಗಾರಿ ಚನ್ನುಮರಿ
ಹ
ಆಯಕಲ್ಲ ಚ
ಬ ಮೈತರಳ ನಂಬಳ ಅಮ್ಮ ಮಾಡಡ
ಹ
ಹ ಎನ್ ಬಗ್ದ ಮಾತಾಡ್ ಗತಡ ಆ ನಮ್ಮ ಹ್ಮ್ ಹ್ಮ್
ಹಲೋ
ಹೇಳಳಾ
ಟಟ ಟುಮ ಹ ಈ
ಹ ಹಾಸ್ಟೆಲ್ ಗವರ್ಮೆಂಟ್ ಹಾಸ್ಟೆಲ್ ಹಾಸ್ಟೆಲ್ ಪಡ್ತ್ನ ಮತ್ತ
ಕ
ಕ
ಹ ಅಭ ಎಡ್ನಿ ಪಲಾದ್ರೆ ಏನ್ ಮಾಡ್ಬೇಕ ಅಲ್ಲ ಅದ ಅ ಅ ಸಶಗ ಭಗ ಹಲೋ ತ ಕಿಡ್ನಿ ಫೇಲ್ ಆದ್ರೆ ಏನ್ ಮಾಡ್ಬ ಕಿಡ್ನಿ ಫೇಲ್ ಆದ್ರೆ ಏನ್ ಮಾಡ್ಬೇಕು
ಮಾಂತಲ್ಲಿ ಕವಸ ಕಿಡ್ನ ಪೆಲ ರೈನ್ ಮಾಡೋ
ಹಾ
ಕಿಡ್ನಿಫೇಲ್ ಆದಾದ್ರೆ ಮರಬೇಕ ಕಡ್ನಿಫೇಲ್ ಆದಾದ್ರೆ ಮರಬೇಕ
ಹ
ಹ ಹಲೋ ಚಲ ತುಮ ರಮ ಣವು ಹ
ಹಾಸ ಹಾಸ ಬ ಬ
ಕಾರ ಹ ಯ ಧೋಕಾ ಕಾ ಚುಕಾ ಹಂ ದದುಬಾರಾ ನೀ ಕಾ ನ ತುಮಟುಮ ಹ
ಕ
ಒ
ಎಾರುಷುದಿಲ್ಲಂತೆ ಹೇ ಚಾರಟ ಹ ಹಲೋ ಜ
ಎ ಬರ ನಿಮ ಚದ ನ ಮೂಲ ಸರ್ ಬ ಹ್ಮ ಅ
ಇ
ಹಲೋ ಮೈ
ಗೇ
ಬರಲ
ತುಮ ತುಮ ತಡೆ
ಹ ನಾನೂರು ರೂಪಾಯ ನಾನೂರು ರೂಪಾಯಿ ಆತ ಪ್ರ ಬ ಬಂದುಲ ಬ ಹಲೋ ಹಲೋ ಹಲೋ ವವಡತಿ ಮಾಮ ಡ್ ತರ ಮಾತಾಡ ಅಂದ್ರ ರಕ್ ಮುಕಳಕ ಹೇಳ ಗ ರೆತ ಇ ಅಲ್ಪ
ವ್ಯಚ್ಚಾನ
ಬ್ಲ್ಯಾಕ್ ಮೇಲ್ ಮಾಡ ರ್ಡ್ತಾ ಆಮೇಲೆ ಹ
ಹಾ
ನ ನಡ ಏನ್ ಮಾಡಿದ ಬ್ಲಾಕ್ ಮೇಲ್ ಮಾಡಂಟ ಮಾಡಿ ಏನ್ ಶ ಗಜ ಗಜ ಗಜ ಮಡ್ತ
ಏನ್ ಮಾಡ್ತಿದಯ ಊಟ ಆಯ್ತಾ
ನೀ ಕೇಳಿ ನೀ ಕೇಳಿ
ಹಲೋ ಹಲೋ ಇಲ್ಲ ಒ ಹಲೋ ಆಕ್ಯಾ
ಹ ಬರ
ಮಾತಾಡ ಹತಳೆ ಒಬ್ಬಾ ಬಬ್ಬಾ ಕ ನ ಗತ ನ ಹಲೋ ಹಲೋ
ಅರವಿಂದ ನ ಅಂತ ಅದು
್ಣ ಗ ನೀ ಕೇಳಿ ನಾವ ಒಬ್ಬ ಕ ನ ಒಬ್ಬನೇ ಹೋಲಿ ಅಂದ
ಆಯ್ತ ಆಕ
ಬರ್ಲಲ್ಲ ನೀ ಎಲ್ಲಿ ಹೋಗಿ
ನೀರು ಕೂಡಕ ಬಂದನಾ
ಹಾ
ನೀರ್ ಕೂಡಕ್ ಬಂದಿ ಬಾ ತಿಕೊ ಬರತ್ ನೀರ್ ಬಂದ ನೋಡ ಬಾಯಕ್ನ್ನಲ್ಲ
ರಮಾನಿ
ಕೆಗಡ್ಕೊಂಬರ್ತ ಇಲ್ಲಯ ಟಾಯಕ್ ಫುಲ್ ಮಾಡ್ಕೊಂಡ ಬರ್ತ ಹರ ರಾಣ ಸರ
ಗ ಇರು ನೀರು ಕುಡದಾ
ರಿ
ನೀ ಕೊಡದಾ ಬಂಗಾರ ಹಲೋ ಲ ಹಲೋ ಹ ಹಲೋ ಹಲೋ ನೀರ್ ಕುಡಿತಿ ಯಾ ಕು ನೀರ್ ಕುಡಿತ ಯಾ
ಡ್ಾವ ಅಂತ
ನೇರ್ ಕುಡದಾ ನ್ ಕುಡ್ದ
ಕುಡದ ಬನ ಆಯಕ್ಲ ಇಡ್ಲ
ಆಮೇಲೆ ಮಾತಾಡ್ತೀನಿ ಹೇಳದು ಇರು ಆಮೇಲೆ ಮಾತಾಡ್ತೀನಿ ಇ ಆ